ಹಾ ಹೇಳಿ ಹೇಳಿ ಮೇಡಮ್
ನೀವು ತುಂಬ ಚೆನ್ನಾಗ ಮಾತಾಡ್ತೀರ ಅದಕ್ಕೆ ನಿಮ್ ಜೊತೆಗೆ ಮಾತಾಡೋಣ ಅಂತ ಮತ್ತೆ
ಹೌದಾ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ತುಂಬಾ ಚೆನ್ನಾಗಾ್ತೀರಾ
ಥಾಂಕ್ ಯು ಥಾಂಕ್ ಯು ಥಾಂಕ್ ಯು ಊಟ ಮಾಡಿದ್ರ
ಹ ಊಟ ಆಯ್ತು ನಿಮ್ದ ಆಯ್ತ ಊಟ
ಇಲ್ಲ ಮೇಡಮ್ ನಮ್ಮ್ ಮನ ಬಂದ್ರು ಉದ್ದ ಮಾಡ್ಬೇಕು ಹ್ಮ್ ಮತ್ತೆ ನಾನ್ ನಿಮಗ್ ಸೈಡ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೆ ಅವಾಗ್ಲೇ ನಿಮ್ ಏನಾದ್ರು ಆತರ ಆಲೋಚನೆ ಇದೆನಾ
ಖಂಡಿತ ಇದೆ
ಹ್ಮ್ ಸೀರೆ ಬಿಸ್ನೆಸ್ ಏಾರ ಮಾಡ್ತೀರಾ ಡೈರೆಕ್ಟ್ ಮಗ್ಗದ ಕಾಂಟಾಕ್ಟ್ ಎಲ್ಲಾ ಕೊಡಿಸ್ತೀನಿ ನಾನು
ಆಯ್ತು ಮೇಡಮ್ ನಮ್ಮ ಯಜಮಾನ್ರಿಕ್ಕೆ ಹೇಳ್ಬಿಟ್ಟು ಹೇಳ್ತೀನಿ ಮೇಡಮ್ ಮಜಮಾನ್ ಹೂವು ಅಂದರೆ ಖಂಡಿತ ಒದಕೊತೀನಿ
ಅಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಅದು ಸೈಡ್ ಅದು ತುಂಬಾ ಮಗ್ಗದಿಂದ ನಮಗೆ ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ ಒಂದೊಂದ್ ಸೀರೆಾಗ ಒಂದ್ ಐನೂರು ಹೌಳಿಿಯುತ್ತೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಚೆನ್ನಾಗಿದೆ
ಆಯ್ತಾಯಯ್ತು ಖಂಡಿತ ಮಾಡ
ಕುಲ ಆಗುತ್ತ ಅದಕ್ಕೆ
ಹ್ಮ ಸ್ವಲ್ಪ ದುಡ್ಡು ಎಲ್ಲ ಬೇಕಾಗತ್ತಲ್ಲ ಮೇಡಮ್ ಅದಕ್ಕೋಸ್ಕರ ನಮ್ಗ ಅಷ್ಟು ಅಷ್ಟು
ಸ್ಟಾರ್ಟಿಂಗ್ ಒಂದ ಐದ ಸಾವಿರ ಹತ್ ಸಾವಿರ ಆದ್ರೆ ಆಗುತ್ತೆ ಮೇಡಮ್ ಅದೇನ್ವಿ ಕೇಳಲ್ಲ ಅವ್ರೇನುೋ ನಿಮ್ ಎಷ್ಟು ಬೇಕಷ್ಟ ಐವ ಹ ಸಾವರ ರಪಿ ಮಾಲ್ ತಂದ ಹಾಕೊಂಡ್ ಬಿಟ್ರ ನೀವು್್ರ ಒಂಟ ದಬಲ್ ಮಾಡ್ ತ್ರರಲ್ಲ ಇಲ್ಲಯಾ ಆಮೇಲೆ ನೆಕ್ಸ್ಟ್ ಮತ್ತೆ ನೀವು ಅದನ್ನ ಜಾಸ್ತಿ ಮಾಡ್ಕೊಂತ ಹೋಗ್ಬೋದು ಪರ್ಸೆಂಟೇಜ್ ಈಗದ್ ಐದ್ ಸಾವಿರ ಹತ್ತು ಸಾವಿರ ಆಮೇಲೆ ಹದ್ಿನೈದು ಇಪ್ಪತ್ತು ಹಿಂಗೆ ಪರ್ಸೆಂಟ್ ಜಾಸ್ತಿ ಮಾಡ್ಕೊ ಹೋದ್ರೆ ನಿಮಗ್ ಒಳ್ಳೆ ಬಿಸ್ನೆಸ್ ಆಗೆ ಮತ್ತಲಾ ಮಕ್ಳಿದಾರ ಅಂತೀರ ಏನಾದ್ರು ಒಂದು ವರ್ಕ್ ಆಗುತ್ತೆ
ಹ್ಮ್ ಮಕ್ಳ ಇದರ ಮ ಆಡ ನನಗೆ ಹದು ಮಾಡಬೇಕು ನನಗೂ ಆಸೆ ಮಾಡ್ಬೇಕು ಅಂತ ನೋಡೋಣ
ಹ ಅದ ನಾವು ನಾನು ಅದೇ ಇದು ಕ್ಯಾಂಟ್ರಿನ್ ವೈಸ್ ಮಾಡೋಣ ಅಂತ ಿದ್ದೀನಿ ಅಡ್ಗೆ ಮಾಡಕೊಡೋದು ಊಟಕ್ ಮಾಡಕೊಡೋದು
ಅಯ್ಯೊಬ್ಬ ಆಾರಿ ಚೆನ್ನಾಗಿ ಮೇಡಮ್ ಮರದು ಹ ಮೇಡಮ್ ಹಂಗ ಹೇಳಿದ್ರು ಅದು ತುಂಬಾ ಚೆನ್ನಾಗಿದೆ ಅ ನ್ ಮಾಡಿದ್ರೆ ತುಂಬಾ ಅನುಕೂಲನೂ ಇದೆ
ಹೌದು ಅದಕ್ಕೆ ನಾನು ಅದನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಒಂದ್ ನಾಲ್ಕ್ ಜನ ಸೇರ್ಸ್ಕೊಂಡು
ನಮ್ಮೂನು ಸೇರ್ಸ್ಕಳಿ ಮೇಡಮ್ ಮಾಡ್ತೀವಿ
ಖಂಡಿತ ಖಂಡಿತ ಅಲ್ಲಿ ನಿಮ್ಗ ಗೊತ್ತಿರೋ ಒಂದ್ ನಾಲ್ಕ್ ಜನನ್ ಸೇರ್ಸ್ಕ ಕೊಳ್ಳಿ ಅದ ಹೆಂಗೆ ಏನು ಅಂತ ನಾನೆಲ್ಲಾ ಹೇಳ್ಕೊಡ್ತೀನಿ ಆ ಮಾಡುವಂತ್ರಿ ಯಾಕ ಗೊತ್ತಾ ಹೆಣ್ಮಕ್ಳು ಯಾವಾಗ್ಲುೂ ಎಲ್ಲದಕ್ಕೂ ಹತ್ ರೂಪಾಯಿಗು ಗಣನ್ ಮುಂದೆ ಕೈ ಚಾಚ್ಬಾರ್ದಿವವ ಹಿ ಚೀಪ್ ಆಗ್ಬಟ್ಟು
ಚಾಚ್ ಪಾರ್ದು ಮೇಡಮ್ ಖಂಡಿತ ಕೈ ಚಾಚ್ಬಾರ್ದ ನಮ್ಮ ದುಡಿಮೇಲೆ ನಾವೇ ಜೀವನ ಮಾಡ್ಬೇಕು ಚೆನ್ನಾಗಿರುತ್ತೆ
ಹೌದು ಹೆಣ್ಮಕ್ಳು ತುಂಬಾ ವೀಕ್ ಆಗ್ತಿವಿ ಅತ್ತು ಬೆಲೆನೇ ಇರಲ್ಲ ಮನೆಯಲ್ಲಿ ಏನೋ ಒಂಥರಾ ಕೆಲ್ಸರ ಟ್ರೀಟ್ ಮಾಡ್ದಂಗ ಮಾಡ್ತ
ಮಾಡ್ತಾರೆ ಹೌದು ಮೇಡ್ ಹ್ಮ್ ನಾವ ಇ ಅನ್ ಬೋಸಿದ್ವಿ ಮೇಡಮ್ ನಾನ ಇದನ್ನ
ಏ ಖಂಡಿತ ಮೇಡಮ್, ಈಗ ಒಬ್ಬರು ಮನೆ ಪಾತ್ರ ತೊಳದ್ರೆ ಏನು ತಪ್ಪ ಮೇಡಮ ಜೀವನ ಮಾಡಕೆ ಕಳ್ತನ ಮಾಡಿದ್ರೆ ಸುಳ್ತನ ಮಾಡಿದ್ರೆ ಎದ್ ಬೇಕು
ಹೌದೌದು
ಹ್ಮ್ ಹಂಗಾಗಿ ಆ ನಾನ ಈತರ ಕ್ಯಾಂಟೀನ್ ವ್ಯವಸ್ಥೆ ಅಂದ್ರೆ ಈಗ ಕೆಲ್ಸದ ಬರ್ತಾರಲ್ಲ ಮೇಡಮ್ ಹಿಂಗೆ ಗಾರ ಕೆಲ್ಸ ಮನೆ ಕೆಲ್ಸ ಅವ್ರ ನ ಕಾಂಟ್ರಾಕ್ಟೆಡ್ ಇಕಳೋದ ಅವ್ರದ ಎಷ್ಟು ತಿಂಗ್ಗಳು ಎಷ್ಟು ಆಗ ಒಂದ ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಒಂದ ಆರು ತಿಂಗ್ಳ ಅಂತೂ ಇದ್ದೆ ಇರುತ್ತ ಅವ್ರಿಗ್ ಕೆಲ್ಸ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಕೊಡೋದು, ಎಲ್ಲ ಬೆಳಗ್ಗೆ ತಿಂಡಿ ಕೊಡದು, ಇಲ್ಲ ಮಧ್ಯಾಹನ ಊಟ ಕೊಡೋದು. ಸಪೋಸ್ ಈಥರ, ಇಲ್ಲ ಮಧ್ಯಾಹ್ನ ಒಂದೇ ಊಟಕ್ಕೆ ಒಪ್ಕೊಳ್ಳೋದು. ಅದಾದ್ಮೇಲೆ ಬೇರೆ ಯಾರಾದ್ರು ಕೆಲ್ಸಕ್ಕೆ ಅಂತ ಬಂದಿರ್ತಾರಲ್ಲ ಹುಡುಗರು. ಪಿ ಜಿ, ಹಾಸ್ಟೆಲ್, ಹಿಂಗ್ ರೂಮ್ ಮಾಡ್ಕೊಂಡಿರ್ತಾರಲ್ಲ ಮನೆ ಊಟ ಮಿಸ್ ಮಾಡಿರ್ತಾರೆ. ಅವ್ರಿಗೆ ಎರಡು ಹೊತ್ತು ಊಟ ಕೊಡುವಂತದ್ದು, ಇಲ್ಲ ಬೆಳಿಗ್ಗೆ ತಿಂಡಿ ರಾತ್ರಿ ಊಟ ಕೊಡೋ ಅಂತ ವ್ಯವಸ್ಥೆ, ಹಿಂಗೆಲ್ಲ ಮಾಡೋಣ ಅಂತಿದ್ದೀವಿ, ಹ
ಹೇ ನಿಮ್ಮ ಪ್ಲ್ಯಾನ್ ತುಂಬ ಚೆನ್ನಾಗಿದೆ ಮೇಡಮ್.
ಅಲ್ವಾ
ಖಂಡಿತ ಚೆನ್ನಾಗಿದೆ ನಿಮ್ ಪ್ಲಾನ್.
ಹಾ ಅದುಕೋಸ್ಕರ ಸೋ ಹ ಮತ್ತೆ ಇನ್ನೇನ್ ಹಾಂಗ್ ಮಾಡಣ ಅಂತಿದೀನಿ ಮೇಡಮ್, ನೋಡಿ ನಾನು ನಾನು ನನ್ ಫ್ರೆಂಡ್ಸ್ ಗಳ ಹತ್ರ ಎಲ್ಲಾ ಮಾತಾಡ್ತೀನಿ, ಈದು ಚೆನ್ನಾಗಿದೆ ಬಟ್ ಈಗ ಒಬ್ರೇ ಮಾಡಕ್ ಆಗಲ್ಲ. ಒಂದ್ ನಾಲ್ಕೈದ್ ಜನ ಸೇರ್ಕೊಂಡ್ ಮಾಡ್ಬೇಕು ಇದನ್ನ.
ಹೌದು ಇದಕ್ಕ ಏನಿಲ್ಲ ಅಂದ್ರು ಒಂದ್ ಐದಾರು ಜನ ಬೇಕು ಮೇಡಮ್.
ಯಾಕಂದ್ರೆ ಅಡ್ಗೆ ಮಾಡದು, ತೊಳಿಯೋದು. ತೆಗಿಯೋದು, ಪ್ಯಾಕಿಂಗ್ ಮಾಡ್ಕೊಡೋದು, ಇದೆಲ್ಲಾ ಬಾಳ ಇರುತ್ತಲ್ಲ ಎಲ್ಲ ಶೇರಿಂಗ್ ಮಾಡ್ಕೊಂಡು ಹಾ
ಚಪಾತಿ ಎಲ್ಲ ಮಾಡ್ಬೇಕು, ಹ್ಮ್
ಕೊಂಡ್ ಮಾಡಬೇಕಿದುನ್ನ.
ಹೌದು ಹೌದೌದು.
ಹ್ಮ್ ಒಬ್ರು ಮೇಲೆ ಜವಾಬ್ದಾರಿ ಹಾಕಕ್ಕ ಆಗಲ್ಲ. ಒಬ್ರ ಮಾಡಕ್ ಆಗಲ್ಲ ಇದು, ಒಂದ್ ಮೂರ್ ಜನ ಆಗ್ಬಿಟ್ ಬಿಟ್ರ ನಾಕ್ ಜನ ಆಗ್ಬಿಟ್ರೆ
ಹ್ಮ್ ಹಾ
ವರ್ಕೌಟ್ ಆಗುತ್ತೆ ಅ ಅನ್ಕೊಂಡಿದ್ದೀನಿ ಮೇಡಮ್, ನೋಡೋಣ ನಾನು ಅದೇ ನಾನ್ ಏನ ಅಂತಂದ್ರೆ ನಾನ್ವೆೆಜ್ಜ್ ಅನ್ನರಿಗೆ ನಾನ್ವೆೆಜ್ಜು, ವೆಜ್ಜು ಅನ್ನರಿಗೆ ವೆಜ್ಜು, ನಾನ್ವೆೆಜ್ಜ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ವೆಜ್ ಅನ್ನೋ ಸ್ವಲ್ ಕಡಿಮೆ ಇರುತ್ತೆ, ನಾವ್ ಬಿಡೋದು ಇಂತ ವಾರ ನಾವ್ ಮುಟ್ಟಲ್ಲ, ಇಂತ ವಾರ ನಾನ್ ವೆಜ್ ಕೊಡಲ್ಲ ಅಂತ ಡೈರೆಕ್ ಆಗಿ ಹೇಳೋದು. ಈಗ ಸೋಮವಾರ ನಾವಂತೂ ಮುಟ್ಟಂಗಿಲ್ಲ, ಶನಿವಾರನು ಮಾಡಂಗಿಲ್ಲ. ಇಂತ ವಾರ ಸಿಗಲ್ಲ ನಾನ್ ವೆಜ್, ಇನ್ನೆಲ್ಲ ವಾರ ಕೊಡ್ತೀವಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಚೆನ್ನಾಗೈತಿ. ಐಡಿಯಾ ಚೆನ್ನಾಗಿದೆ ನಿಮ್ದು.
ಅದಕ್ಕೆ ನಾನು ನನ್ ಫ್ರೆಂಡ್ಸ್ ಹತ್ರ ಡಿಸ್ಕಶನ್ ಮಾಡೋಣ ಅಂತಿದ್ದೀನಿ ಮೇಡಮ್ ನಾಳೆ.
ಮಾಡಿ ಮೇಡಮ್ ನಾವು ನಮ್ಮನ್ನು ಹಾಕೊಳೊದಾದ್ರೆ ಹಾಕೊಳ್ರಿ ನಾವು ನಾವು ಮಾಡ್ತೀವಿ ಚೆನ್ನಾಗಿ ಮಾಡ್
ಹಂಗಲ್ಲ ಅಲ್ಲಿ ನೀವು ನೀವ ಒಂದ್ ಬ್ಯಾಚ್ ಸೇರ್ಕೊಂಡು ನೀವ್ ಇದ್ದ ಹತ್ರ ನೀವುಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು, ಒಂದು ಬ್ಯಾಚ್ ಸೇರ್ಕೊಂಡು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದು ನೀವ್ ಹೇಳ್ಕೊಟ್ರೆ ನಾವ್ ಮಾಡ್ತ ಮೇಡಮ್
ಹೇಳ್ಕೊಡೋದು ಏನಿಲ್ಲ, ಅಲ್ಲಿ ಯಾರಾದ್ರು ನಿಮ್ಗೆ ಪರಿಚಯ ಇರೊಂತೋವ್ರು ಯಾರಾದ್ರು ಅಂದ್ರೆ ಜನ ಬಳಕೆ ಇದ್ದಂತೋರ್ನ ಕಾಣ ಕೇಳ್ಬೇಕು ಹೆಂಗ ಹಂ ಏನ್ ಹಿಂಗೇನೋ ಹಿಂಗ್ ಮಾಡ್ತಿದೀವಿ ನಮ್ಗ್ ಕಾಂಟ್ರಾಕ್ಟ್ ಕೊಡಿಸ್ತೀರಾ? ಹ ಅಂತ ಕೇಳ್ಕೊಂಡು ಈಗ ಒಂದ್ ಐದಾರು ತಿಂಗಳು ನಮಗೆ ಕಂಟಿನ್ಯೂಸ್ ಸಿಗೋ ಅಂತ ಕಾಂಟ್ರಾಕ್ಟ್ ಇಟ್ಕೊಬೇಕು, ಹಂಗಾದ್ರೆ ನಮಗೆ ಗೀಟದು ಇದು. ಸುಮ್ನೆ ಒಂದ್ ದಿನ ಎರಡ್ ದಿನ ಯಾರಿಗೋ ಕೊಟ್ಟು ಇದ್ ಮಾಡಿದ್ವಿ ಅಂತಂದ್ರೆ ಕಷ್ಟ ಆಗತ್ತೆ
ಹೌದುದು
ಹಾಕಿರೋದ್ಕ್ಕೆಲ್ಲ ಸರಿ ಆಗಲ್ವಲ್ಲ
ಹ್ಮ್
ಹ್ಮ್ ಹಂಗಾಗಿ ಇವೆಲ್ಲ ಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲ್ ಮಾಡ ಈಗ ಕೆಲವರು ಬೆಳಗ್ ತಿಂಡಿ ಬೇಕಾಗಿರುತ್ತೆ ಮದಹ್ ಊಟೇಡ ನೈಟ್ ಊಟ ಬೇಕಿರುತ್ತೆ ಕೆಲವರಿಗೆ ಮಧ್ಯಾಹ್ನ ಬೇಕಿರುತ್ತೆ ನೈಟ್ ಬೇಡ ಇರ ನೈಟ್ ಬೇಕಾಗಿರಲ್ಲ ಈ ತರ ಇರುತ್ತ ಅವಶ್ಯಕತೆಗಳು ಹಿಂಗ ನೋಡ್ಕೊಂಡ್ ಕಾಂಟ್ರಾಕ್ಟ್ ಹೋಗೋಬೇಕು ಬಟ್ ಬೆಳಿಗ್ಗೆ ಏನ್ ಟ ಮಧ್ಯಾಹ್ಕ್ಕೆ ಏ ಊಟ ರೆಗ್ಯುಲರ್ ಊಟ ಏನ್ರುತ್ತೆ ನೈಟ್ ಏನಿರುತ್ತೆ ಡಿನ್ನರ್ ಇವೆಲ್ಲಾ ಮೆನು ಕೊಟ್ಟು ಆ ಅವ್ರಿಗೆ ಎಷ್ಟ ಎಷ್ಟು ಕ್ವಾಂಟಿ ಎಷ್ಟು ಕ್ವಾಲಿಟಿ ಬೇಕು ಅಂತ ತಿಳ್ಕೊಂಡು ಮಾಡ್ಕೊಂಡು ಮೈಂಟನ್ ಮಾಡ್ಕೊಂಡು ಕೊಂಡ್ ಹೋಗ ಅಂದ್ರೆ ಲೆಕ್ಕ ಕ್ಲೀನ್ ಆಗ ಇರ್ಬೇಕು ಅವ್ರು ಮಂತ್ಲಿ ಕೊಡ್ತಾರೋ ವೀಕ್ಲಿ ಕೊಡ್ತಾರೋ ಏನ್ ಡೈಲಿ ಪೇ ಮಾಡ್ತಾರೋ ಅವೆಲ್ಲಾ ಕರೆಕ್ಟ ತಿಳ್ಕೊಬೇಕು
ಹ್ಮ್
ಹ್ಮ್ ಇವೆಲ್ಲಾ ತುಂಬಾ ಕೆಲ್ಸ ಇರುತ್ತೆ ಇದು ಒ ಒಬ್ರು ಕೈಯಿಂದ ಆಗಲ್ಲ ಒಂದ್ ಮೂರ್ ನಾಲ್ಕ್ ಜನ ಆಗ್ಬೇಕು
ಹ್ಮ್ ನಾವು ಟೈಲರ್ ಮಾಡ್ತೀವಲ್ಲಾ ಬೆನ್ನವು ಮೇಡಮ್ ಅದನ್ನು ಮಾಡಕ್ ಆಗಲ್ಲನಾ ನಮಗೆ ಸೀಜಾರ್ನ ಇರೋದಲ್ವಾ
ಹೌದೌದೌದು ನನಗೂ ಸಿಜರನ್ ದೆ ಬಾಳವತ್ ಕೂರಕ್ ಆಗಲ್ಲ ಇಲ್ಲ ಹೆಣ್ಮಕ್ಳಿಗೆ ಹೆಂಗ ಗೊತ್ತಾ ಹೆಣ್ಮಕ್ಳೇ ಮಾಡ ಅಂತ ಕೆಲ್ಸ ಹೆಣ್ಮಕ್ ಮಕ್ಳು ಸ್ಟ್ರಾಂಗ್ ಮಾಡೋಂತ ಕೆಲ್ಸನೇ ಮಾಡ್ಬೇಕು ಅಂತ ತಲೆಲಿ ಇರೋದು
ಹ್ಮ್
ಹ್ಮ್
ಹೌದೌದು
ಹಾ ಅದೇ ಮೇಡಮ್ ನೋಡಿ ನೀವು ನಿಮ್ ಫ್ರೆಂಡ್ಸ್ ಯಾರಾರು ಇದೀರ ಸ್ವಲ್ಪ ಕುತ್ಕೊಂಡ್ ಮಾತಾಡಿ ಹೆಂಗ ಹಂಗೊಬ್ರು ನನ್ ಫ್ರೆಂಡ್ ಹೇಳಿದ್ರು ಹೆಂಗ ಮಾಡ ಏನು ಅಂತ ನೀವು ಚರ್ಚೆ ಮಾಡಿ ಅಲ್ಲೂ ಯಾರಾದ್ರು ಇದ್ದರುೂ ಕೆಲವೊಂದು ಮಾಹಿತಿ ಕೊಡ್ತಾರೆ ಅ ಅಲ್ವಾ ಈಗ ನಾವು ಚರ್ಚೆ ಮಾಡಿದಾಗ ನಮ್ಮಲ್ಲೂ ನಮ್ಮಲ್ಲೂ ಯಾರಾರು ಇರ್ತಾರೆ ಕೊಡೋರು ಮಾಡೋರು ಹ
ಹೌದೌದು
ಹಂಗಾಗಿ
ಹ್ಮ
ಮತ್ತೆ
ನೋಡಣ ನಾನು ಯಾರನಾರ ನೋಡ್ಕೊಂಡು ಮಾಡಕ್ ಟ್ರೈ ಮಾಡ್ತ
ನೋಡಿ ನಾನು ಮತ್ತೆ ಕಾಲ್ ಮಾಡೋಷ್ಟೊತ್ತಗೆ ನನ್ ಮತ್ತೆ ಕಾಲ್ ಮಾಡೋಷ್ಟೊತಿ ಸ್ವಲ್ಪ ಮಾಹಿತಿ ಕಲೆಕ್ರರಿ
ಹೌದೌದು ಹೌದು
ಮಾಹಿತಿ ಕಲಾಕರಿ ಚೆನ್ನಾಗಿದೆ ಐಡಿಯಾ ಮಾಡ್ಬೋದು ಗುತ್ತೆ ಹೆಣ ಮಕ್ಳಿಗೆ ಏನಂತರ ಅಲ್ವಾ ನಾವು ಸ್ವಾವಲಂಬಿಯ ಆಾಗಿ ಜೀವನ ಮಾಡ್ಬಹುದು ಅಂತ ಒಂದು ಆಸೆ ಅಷ್ಟ ನಾವು ಏನಾದ್ರು ಮನೇಲ್ಲೇ ಇದ್ದ. ಇದು ಮಂಕ ಆದಂಗ ಆಗಿ ಇರ್ತಾರೆ ಹೆಣ್ಮಕ್ಳು ಅವ್ರನೆಲ್ಲ ಒಂದ್ಸೂರು ಶಾರ್ಪ್ ಮಾಡ್ಬೇಕಲ್ವಾ.
ಹ್ಮ್.
ಹಾ ಏನಂತ ಅಲ್ವಾ ಮ
ಹ್ಮ್ ಹ ಮ ಮಕ್ಳು ಊಟ ಮಾಡಿದ್ರು ಒಬ್ ಮಗ ಮಲಗಿದಾನೆ
ಹ್ಮ್ ಯಾಕೆ ಅವನ್ ಹಾಸ್ಟೆಲ್ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರಿ
ಇಲ್ಲ ಕರ್ಕೊಂಬಂದಿವವಿ ರಜಾ ಇತಲ್ವಾ ಅದಕ್ಕೆ ಕರ್ಕೊ್ ಬಂದಿದ್ದೀವಿ
ಮತ್ತೆ ಯಾವಾಗ ಕಲ್ಸೋದು
ಹ ಕರ್ಕೊಂಡ ಬಂದಿದೀವಿ ಇವತ್ತು ರಜಾ ಇತ್ತು ಹಂಗಾಗಿ ಕರ್ಕೊಂಡ್ ಬಂದಿದ್ವಿ ನಿನ್ನೆನ್ನ ಸಾಯಂಕಾಲವ ಸ್ಕೂಲ್ ಮ ಮೂಸ್ಕೊಬಂದನ ಪ್ರತ್ತ ಕರ್ ಕರಕೊಂಡ ಹೋಗಿ ಬಿಡಬೇಕು.
ಯಾವಾಗ್ ಬಿಡೋದು ಯಾವತ್ತು ಇನ್ನೇನ್ ನಾಳೆ ಶನಿವಾರ ಬಿಡಿ ಭಾನುವಾರ ಮುಗಿಸ.
ಹಾ ಭಾನುವಾರ ಬಿಟ್ ಬರೋ ಹೌದು ನಾಳೆ ಒಂದ್ ರಜೆ ಹಾಕಿಸಿ ಬಿಟ್ಟು ಭಾನುವಾರ. ಸಂಜೆ ಕರ್ಕೊಂಡ ಹೋಗಿ ಬಿಟ್ಟು ಬರ್ತೀವಿ.
ಇರ್ತಾನಲ್ಲ ಮೇಡಮ್ ಅವನು ನಿಮ್ಮನ ನಿಮ್ಮಂದ್ ಬಿಟ್ಟು.
ಬಿಟ್ಟಿರಲ್ಲ ಅಳ್ತಾನೆ ಏನ್ ಮಾಡೋದು ನಾವ್ ಒಳದ. ಅವನ ಅಳದು ಅವರ ಅಪ್ಪ ಅಂತ ತುಂಬಾನೇ ಅಳ್ತಾರೆ.
ನಾವೇ ಕಲಸದು ನಾವೇ ಮೇಡಮ್ ನಾವೇ ಮಕ್ಕಳನ ಹಾಳ ಮಾಡೋದು.
ಹೌದೌದು.
ನಾವ್ ಅಳ್ಬಾರ್ದು ಮಕ್ಕಳ ಏದ್ರ ಈ ಅವರನ ಓದಕ್ಕ ಕಳಸಿರೋದು ನಾವೇನ್ ಅವರನ ಕೆಲಸ. ಕಳಸಿದಿನಿ ಅವರು ಹ್ಮ್ಮ್ ಓದಿ ಅವರ ಭವಿಷ್ಯ ರೂಪಿಸ್ಕೊಳ್ಳಿ ಅಂತ ಕಳಸಿದೀವಿ.
ಹ್ಮ್. ಹೌದು ನಾ ಅದೇ ಹೇಳ್ತೀನಿ ನಮ್ಗೊಂದು. ಒಳ್ಳೆ ಹೆಸರು ತಗೊಂಬರ್ತಾನೆ ಸುಮನೆ ಇರಪ್ಪ ಅಳಬೇಡ. ಅಂತ ಹೇಳ ಯಾವಾಗ್ಲೂ ಸಮಾಧಾನ ಮಾಡ್ತೀನಿ ನನ್ ಮಗ. ನಮ್ಮಮ್ಮ ಅಳೋದೇ ಇಲ್ಲ ನಮ್ಮಮ್ಮ ಅಳೋದೇ ಇಲ್ಲ ಅಂತಾನೆ. ಅಳು ಬರುತ್ತೆ ಅವನ ಎದುರುಗಡೆ ಅಳಲ್ಲ ಅಷ್ಟೇನೆ.
ಅಲ್ಲಾ ಅತರೇ ಏನ್ ಸಿಗುತ್ತೆ ಹೇಳ್ರಿ ಅತ್ರ ಏನ್ ಸಿಗುತ್ತೆ ಹೇಳ್ರಿ ಮಕ್ಕಳ ಎದುರಿಗೆ. ಅವರ ಅದನೆ ವೀಕ್ನೆಸ್ ಮಾಡಕೋಂಡ ಬಿಡ್ತಾರೆ.
ಹ್ಮ್.
ನಾವ್ ಸ್ಟ್ರಾಂಗ್ ಆಗಿದ್ರೆ ನಮ್ಮ ಮನೆಗ್ ತಲೆ ಕೆಡಸ್ಕನಲ್ಲ ಸುಮ್ನೆ ನನ್ ಯಾಕ ಹಿಂಗೆಲ್ಲ ಮಾಡೋಣ ಅಂತ ಅವರ ಸುಮ್ನ ಆಗಿಬಿಡ್ತಾರೆ. ನಾವು ಅತ್ ಬಿಟ್ಟ್ರ ಬಿಡು ನನ್ ಅತತಕ್ಷಣ ನಮ್ಮಅಮ್ಮ ನಮ್ಮ ಅಪ್ಪ ಅತ ಬಿಡತ. ಕರಗ್ ಬಿಡ್ತಾರ ಅನ್ನೋದ ಒಂದ ತಲೆಲ್ ಬಂದ್ಬಿಡುತ್ತ ಅವ್ರಿಗೆ.
ಹ್ಮ್.
ಅಲ್ವಾ.
ಹ್ಮ್ ಹೌದು ಹೌದು ಸರಿ ಮೇಡಮ್ ಬಂದ ಮತ್ತೆ ಕಾಲ್ ಹ್ಮ್ ಹ್. ಓಕೆ.